ಅಲ್ಲ
ಹಲೋ ಸರ್
ಹಾ ಹಾ ಹೇಳಿ ಸರ್
ಶುಭ ಸಂಜೆ ಸರ್ ಶುಭ ಸಂಜೆ ನೀವು ಮಾತನಾಡುತ್ತಿರುವುದು ಯಾವಾರು
ನಾವು ಯಾರು ನೀವು ನಾವು ನಾವು ನೀವು ನೀವು
ನೀವ ಯಾರು ಅವನು ನಮ್ಮ ಬ್ರದರ್ ಕೈಯ ಕೊಡಿ ಅವಿನಾಶ ನಂಡ ಕೈಯಾಗ ಅವ್ರೀ ನೀವ ಯಾರು ಗೊತ್ತಾಗಲಿಲ್ಲ ನಮಗೆ ಸುಮ್ಮನೆ ನಮಗೆ ತಲೆ ತಿನಬೇಡಿ ನೀವು
ಹೌದಲ್ವಾ ನೀ ನೀ ಅವಿನಾಶ್ ಚೆಗಂಡಿ ಅವರ ಕೈಯಲ್ಲಿ ಕೊಡು ನೀವೇ ಸುಮನೆತಿೇ ಬೇಡಿ ನಮಗೆ
ಹಾ ಹೇಳ ಸರ್ ಹೇಳ ಸರ್
ಸರ್ ನೀವು ಯಾರುೈಲ್ಲಿ ಫೋನ್ ಕೊಟ್ಟಿದ್ದೀರಾ ಸರ್ ಹಾಗೆ ೋನ್ ಕೊಡ್ಬಾರೋದು ಗೊದ ಅಲ್ವಾ ನಿಮಗೆ ರೂಸ್ ಇದ ರೂಲ್ಸ್ ಹ
ಲ ಸರ್ ಅವ್ರ ಆರೋಗ್ಯ ಬಗ್ಗೆ ಖಚಿತಪಡಿಸಿಕೊಳ್ಳೋದಕ್ಕೆ
ಈಗ ಯಾರು ಸರ್ ನಿಮ್ಮ ಅವ್ರ ಆರೋಗ್ಯ ಹೇಗಿದೆ ಸರ್ ನೀವು್ ಆಗಲೇ ಫೋನ್ ಕೊಟ್ಟಿದ ಅವರು ಆರೋಗ್ಯ ಏನಾದ್ರೂ ಸಮಸ್ಯೆ ಇದೆಯಾ
ಅ ಸರ್ ಸ್ವಲ್ಪ ಹೆಚ್ಚಾಗಿ ಇದೆ
ಎಚ್ ಏರ್ಸ್ತರ್ ಈಗ ಇಷ್ಟು ಸಣವಯಸ್ಸ ಏಸ್ ಹೇಗೆ ಬರುತ್ತದೆ ಸರ್ ನಾನಾ ತರ ಪದಾರ್ಥಗಳು ಏನಾದ್ರು ಜಂಕ್ ಫುಡ್ ತಿಂದಿದ್ರರಿ ಅವ್ರು ಸಾಕು ಹೊರಗಡೆ ಎಚ್ಐ ಬರಲು ಕಾರಣ ಹೇಳ್ಬೇಕಂದ್ರೆ ಸ ಮನೋಜ ಶನಿ ಹೌದು ಸರ್ ನಾ ಸಂಗಮ್ ಜೋಷಿ ಕುಲಕರ್ಣಿ ಸರ್ ಹ ಸಂಗಮ್ ಜೋಷಿ ಸರ್ ಇಲ್ ಸರ್ ಸಂಗಮ್ ಜೋಷಿ ನಾವು ಕಲ್ ಅರ್ೇನ ಸರ್ ಸಂಗಮ ಜೋಶಿ ಅಂತ ನಮ್ಮ ಅಡ್ರೆಸ್ ಜೋಶ ನಮ್ಮ್ರ ಸರ್ ಹೌದ ಸರ್ ಜೋಶಿ ನಮ್ಮ ಮನೆಯಲ್ಲಿ ನಾಲ್ಕು ನಾಲ್ಕು ಮಂದಿ ಇದ್ದಾರೆ ಸರ್ ಹಾಸ್ಪಿಟಲ್ ವರ್ಕ್ ಮಾಡ್ ಎ ಬಿ ಬಿ ಎಸ್ ಅನ್ನು ಮುಗಿಸಿದ್ದಾರೆ ನಾನು ಒಬ್ಬ ಅವರ ಬ್ರದರ್ ಸರ್
ನಾ ರಂಗ ನಾ ಸಂಂಗಣದ ಎಚ್ಚ್ ಸರ್ ಬೆಂಗ್ೂರಲ್ಲಿ ಇರೋ ಇರುವಂತವ್ರಿಗೆ ಹೆಚ್ಚಿದವಿ ಸರ್
ಬೆಂಗಳೂರಲ್ಲೇ ಇದ್ದೇವೆ ಸರ್ ಅವ್ನ ಆರೋಗ್ಯದಲ್ಲಿ ಏನಾಗಿದೆ ಸರ್ ನೀವು ಒಂದ ಸ್ವಲ್ಪ ಹೇಳಿದ್ರೆ ನಾನು
ಸರ್ ಅದೇ ಸರ್ ಅವ ಅವ್ರಿಗೆ ಎಚ್ ಐ ಇದೆ ಸರ್ ಎಚ್ ಐ ಬರ್ಲ ಏನ್ ಕಾರಣ ಇದೆ ಸರ್ ಅವ್ರಿಗೆ
ಹೆಚ್ ಸರ್ ಅವನು ಒಂದ್ ಸ್ವಲ್ಪ ಸ್ವರ್ಗಿದ್ದಾನೆ ಅನ್ಸುತ್ತೆ ಸರ್ ನನಗ್ ಅನ್ಸ ಮಟ್ಟಿ ಸ್ವರ್ಗಿದ್ದಾನೆ ಏನು ಸರ್ ಹೌದಲ್ವಾ ಮತ್ತೆ ಕುಡ್ ಗುಡ್ಗ ತಂಡ ಬಹಳ ಸೇವಿಸುತ್ತಾನೆ ಸರ್ ಅವ್ನು ಹೇಳ್ಬೇಕಂದ್ರೆ ನಾನು
ಸ ಅವ್ನ ರೆನಾದ್ರು ಹೇಳದ ಸರ್ ಮದ್
ಇಲ್ಲ ಅದು ಎಚ್ ಐ ವಿ ಅದರ ಲಕ್ಷಣಗಳು ಮ ಅವನು ಸ್ವರ್ಗಿರುತ್ತಾನೆ ಮತ್ತೆ ಅವನಿಗೆ ಕೆಂಪು ಕೆಂಪು ಗೋಳ್ಳೆಗಳು ಆಗರುತ್ತೆ
ಅ ಎಲ್ಲಿ ಎಲ್ಲಿ ಹೋಗಿ ಇರ್ತ ಸರ್ ಕೆಂಪು ಕೆಂಪುಗಳ
ಹೊಟ್ಟೆ ಮೇಲೆ ಅಲ್ಲಿ ಅಂದ್ ಸ್ವಲ್ಪ ಕೆಂಪು ಕೆಂಪು ಆಗಿರುತ್ತದೆ ಸರ್ ಎಲ್ಲಿ ಬೇಕಾದ ಅಲ್ಲಿ ಮತ್ತೆ
ಹೌದಾ ಸರ್ ಸರ್ ಅದೇ ಸರ್ ಹೆಚ್ಚಾಗಿ ಅಂದ್ರೆ ಅದನ್ನು ದೂರ ಹೋಗಿಸಲು ಏನಾದ್ರು ನಿಮ್ಮ
ಇಲ್ಲ ಸರ್ ಇಲ್ಲ ಸರ್ ಹೆಚ್ ಐ ಬಿ ಅದು ಜೀವನ ಪರಿ ಅಂತ ಇರುವಂತ ರೋಗ ಸರ್ ಅದನ್ನೇ ಕಂಟ್ರೋಲ್ ಮಾಡುವುದಕ್ಕೆ ಒಬ್ಬ ಡಾಕ್ಟರ್ ಕೈಿಂದೇ ಆಗಿಲ್ಲ ಸರ್ ಮತ್ತೆ ನಾವೊಬ್ಬ ಡಾಕ್ಟರ್ ಹೇಗೆ ಅದನ್ನು ಕಂಟ್ರೋಲ್ ಮಾಡಲ್ ಸರ್ ಅವನಿಗೆ ಏನು ಆಗುವುದಿಲ್ಲ ಅವನು ಜೀವನ ಅವನ ಕೈಯಲ್ಲಿದೆ ಎಷ್ಟು
ಹ ಸರ್ ಬರಬ ಸ ಇಲ್ಲ ಸರ್ ಸ ಸರ್ ನಿತ ಕರಕ್ತರಿ ಅದೆಲ್ಲ ಅದು ಏನಾದ್ರು ಒಬ್ಬ್ರಂದ ಒಬ್ಬ್ರಿಗೆ ವೈರಸ್ ಏನಾದ್ರು ತಗಲ ತಸರಿಲ್ಲ ಅವ್ರರಿಗೆ ಹಂಗೆ ಬಿಟ್ರೆ ನಮಗು ಆದ್ರರು ಅದು ಬರು
ಈಗ ಅವನು ಅವನು ಸ ಮತ್ತೊಬ್ಬರ ಮೇಲೆ ಆಗುತ್ತದೆ ಸರ್ ಾಕೆಂದ್ರೆ ನಾನು ಒಂದು ವಿಷಯ ಹೇಳ್ಕಡುತ್ತತೇನೆ ಕೇಳಿ ಸರ್ ಈಗ ಸಂತಾನ ಉತ್ಪತ್ತಿ ಕ್ರಿಯೆಯಲ್ಲಿ ಪಾಲ್ಗೊಂಡರೆ ಅವನು ವೈರಸ್ ಮತ್ತು ಮತ್ತೊಬರಿಗೆ ವೈ ವೈರಸ್ ಮೇಲೆ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿದ ಸರ್ ಅವನಿಗೆ ಸಂತಾನೋತ್ಪತ್ತಿಯಿಂದ ದೂರ ಇರಿ ಅಂತ ಹೇಳಿ ಸರ್ ನಾನು ಮೊದಲಿಂದ ಹಾಗಿ ಪಾಯಿಂಟ್ ಹೇಳಬೇಕಂದ್ರೆ ಇದನ್ನು
ಹೌದಾ ಸುರ
ಈಗ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಅವನು ತೊಡಗಬಾರದು ಅವನು ಒಂದು ವೇಳೆ ತೊಡಗಿದರೆ ಮತ್ತೊಬ್ಬನಿಗೆ ಜೀವನ ಮೇಲೆ ಅವನ ಮತ್ತೊಬ್ಬನ ಜೀವನ ನಾಶ ಮಾಡಿದ ಸರ್ ಈಗ ಅವನು ಅವನ್ಿಗೆ ಆರಾಮ ಆಗೋುದಿಲ್ಲ ಸರ್ ನಾನು ಹೇಳುತ್ತೇನೆ ಅವನಿಗೆ ಆರಾಮಾಗುವುದಿಲ್ಲ ಎಚ್ ಐ ವಿ ಅದು ದೊಡ್ ಕೇಸ ಆಗಿರುತ್ತದೆ
ಸೊ ಅಂದ್ರೆ ನೀವು ಹೇಳ್ತಾ ಇರೋದು ಇವಾಗಲೇ ಅವ್ಿಗೆ ಸಂತಾನ ಬಗ್ಗೆ ಎಲ್ಲ ಅಂತ ಹೇತಾ ಇದ್ರರಿ
ಇಲ್ಲ ಸರ್ ಸಂತಾನ ಸಂತಾನೋತ್ಪತ್ತಿಕ್ರಿಯೆ ನಡೆಸಲು ಅವನು ಎಂದೆಂದಿಗೂ ಸಾಧ್ಯವವಿಲ್ಲ ಅವನು ಸಾಯ ಸಾಯ ಸಾಯಿ ಮಠಾನ ಸಾಧ್ಯವಿಲ್ಲ ಅವನು ಸಂತಾನತ್ಪತ್ತಿ ಒಂದು ವೇಳೆ ತೊಡಗಿದ್ರೆ ಮತ್ತೊಬ್ನ ಮೇಲೆ ಅವಿಗೆ ತರಿಸಿದಂ ಆತ್ತ ಸರ್ತ್ತೆ
ಹೌದಾ ಸರ್ ಅದೇ ಸರ್ ಇವಾಗ್ಲೇ ನಾ ಅವನ ಹತ್ರ ಕುಳಿದುಕೊಂಡಾಗ
ಏನೂ ಇಲ್ಲ ಸರ್ ಇಲ್ಲ ಸರ್ ಅದ ಅದ್ರದ್ದ ಅದ್ರದ ಏನು ಪ್ರಬ್ ಪ್ರಾಬ್ಲಮ್ ಇಲ್ಲ ಸರ್ ಅವ್ನಿಗೆ ಉಸಿರುತ ಹಾಕುದು ಏನು ಪ್ರಾಬ್ಲಮ್ ಇಲ್ಲ ಸರ್ ಅವನಿಗೆ ಇದ್ದುದು ಸರ್ ಸಂತಾನ ಉತ್ಪತ್ತಿ ಒಂದೇ ಸರ್ ಅದರಂದ ದೂರ ಇದ್ದರೆ ಅವನಿಗೆ ಏನುೂ ಆಗುವುದಿಲ್ಲ
ಆಯ್ತು ಓಕೆ ಸರ್ ಹೇತೀನಿ ಸರ್
ಅವನಿಗೆ ಹೇಳಿ ಸರ್ ಒಂದ್ ಸ್ವಲ್ಪ ಮತ್ತತ್ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ನೀರು ಹೆಚ್ಚ ರುಚಿ ಕುಡಿ ಅನ್ನ್ ಸರ್ ಅವಿಗೆ ನೀರು ನಾನಾ ತರ ಪ್ರೋಟೀನ್ಸ್ಗಳು ಬರ್ತವೆ ಸರ್ ಮೊಟ್ಟೆಗಳು ಮತ್ತೆ
ಡೈಲಿ ನೀರು ಎರಡು ಲೀಟರ್ ನೀರ್ ಕುಡ್ತಾರಿ ಮತ್ ಗುಡ್ಕಾನ ಜೊ
ಇಲ್ ಸರ್ ಗುಟ್ಕಾತಿನ ಹೌದ ಸರ್ ಗುಟ್ಕಾತಿ ತಿನ್ನಬಾರದು ಮತ್ತು ಹೆಚ್ಚಾಗಿ ಸಿಗರೇಟ್ ಸೇವಬಾರದು ಸೇರಿಬಾರದು
ಸರಿ ಮತ್ತ ನಾವ್ ಏನ್ರ ಬಿ ಗುಡಗ ಬಿಡ್ಸ ಏನ್ರೀ ಇಂಜೆಕನ್ ಆಗಿರ್ಬೋದು ಗುಳಿಗೆ ಆಗಿರ್ಬೋದದ ಏನ್ರೀ
ಆಯ್ತು ಬಿಡು ಟ್ಯಾಬ್ಲೆಟ್ ನಾನು ಕೊಡತೇನೆ ಬಿಡಿ ಸರ್ ಆದ್ರೆ ಒಂದು ಸ್ವಲ್ಪ ಅವ್ನಿಂದ ದೂರ ಇರಿ ಸರ್
ಇವರೇ ಮೊನೆ ಜೋಶಿ ಕುಲಕರ್ಣಿ ಅವರು ಟ್ಯಾಬ್ಲೆಟ್ ಬರ
ಅಮ್ರಾಬತ್ತ ಅಮ್ರಾಬತ್ತ ಆ್ಮನಾ
ಮನ್ನೆ ಜೋಶ ಅವರ ಗ ಟ್ಯಾಬ್ಲೆಟ್ ಬರ್ ಕೊಟ್ಟಿದ್ರಿ ಗುಡಗಾಸಸಂದ್ರೀ
ಹಾ ಹೇಳಿ ಸರ್ ಗುಟ್ಗಾ ಏನು ಗುಟ್ಕಾ ಟ್ಯಾಬ್ಲೆಟ್ ಬಗ್ಗೆ ಏನ್ ಬರ ಕೊಟ್ಟಿದ್ದಾರೆ ಸರ್ ಅವ್ರು ನಮ್ಮ ಬ್ರದರ್ ಅವರು ಹೇಳಿದಿದ್ದಾರೆ ಒಂದ್ ಸ್ವಲ್ಪ ನು
ಅದೇ ಅದೇ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ ಟೂ ಎಮ್ ಎಲ್
ಹಾ ಹೇಳಿ ಸರ್ ಡೋಲೋ ಹಾ ಡೋಲೋ ಅಂದ್ರೆದು ಅದಕ್ಕೆ ಬೋಸುತ್ತತಾರೆ ಗೊತ್ತಿದ್ಯಲ್ಲ್ಲ ಹೇಳಿದಿದ್ದಾರೆ ಎಲ್ಲಾ ಸರ್ ನಮ್ಮ
ಸರ್ ನಿಮ್ ಬದರ್ ಹೇಳಿದ್ರ ಸರ್ ಅದೇ ಬೇರೆ ಸಿಕ್ಸ್ ಫಿಫ್ಟಿ ಮಾತ್ರ ತಗ ಅಂದ್ರೆ ಲ್ಲ ದೇಹ ಸದೃಢವಾಗಿರಬಹುದುಾಗಿರಬಹದು
ಮತ್ತೆ ನಾನು ನಾವೊಂದು ಔಷಧಿ ಹ ಪ್ಯಾಂ ಹಟ್ಟನ್ ವಿ ಅಂತ ಬರ್ತ್ತದೆ ಸರ್ ಅದು ಅವನಿಗೆ ಒಂದ್ ಸ್ವಲ್ಪ ಕೊಟ್ಟರೆ ಅವನಿಗೆ ಹೆಚ್ಚಾಗಿ ಹಸು ಆಾಗುತ್ತದೆ
ಸರ್ ಯಾವ ಸರ್
ಪ್ಯಾಂಟಿನ್ ಫೀ ಪ್ಯಾಂಟಿನ್ ಫೀ ಅಂತ ಬರುತ್ತದೆ ವಿಟಾಮಿನ್ ಅದು ಒಂದು
ವಿಟಾಮಿನ್ ವಿಟಾಮಿನ್ ಸಿ ಇಲ್ಲ ಇಲ್ಲ ಇಲ್ಲ ವಿಟಾಮಿನ್ ಸಿ ಆರು ವಿಟಾಮಿನ್ ಡಿ ಎ
ಅವ್ನಿಗೆ ಅವ್ನಿಗೆ ವಿಟಾಮಿನ್ಸ್ಗಳು ಕಮ್ಮ ಆಗಿವೆ ಸರ್ ಈಗ ಮೊಟ್ಟೆಯಲ್ಲಿ ಹೆಚ್ಚ ವಿಟಾಮಿನ್ ಇರುತ್ತವೆ ನಮ್ದ
ದ ಸರ್
ಯಾರು ನಾಲ್ಕ ಮಿನಟ್ ಬರೀ ಆಯ್ತ ಬರ ನಾಲ್ಕ ಮೇಲೆ ತಯ್ತ್ನ
ಸ ಸ ಅಂದ್ರೆ ಎಚ್ ಐ ಆಗಿದೆ ಅಲ್ವಾ
ಹ ಎತ್ತಾಯಿ ಆಗಿದೆ
ಅಂದ್ರೆ ಅವ್ರು ಬವಿರ್ಯಾನುಗಳನ್ನು ನಾಶ ಪಡಿಸಬೇಕಾ ಇಲ್ಲ ವಿರಿರ್ಯಾನಿಗಳು ಜಾಸ್ತಿ ಹೆಚ್ಚಾಗಿ
ಇಲ್ಲ ಸರ್ ಅವರಂದ ಅವರಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗುವುದಿಲ್ಲ ಯಾಕೆಂದ್ರೆ ಅವ್ರಿಗೆ ಎಚ್ ಐ ವಿ ಆಗಿದೆ ಅಂದ್ರೆ ಈ ವೀರ್ಯಾಣುಗಳು ಹೇಗೆ ಉತ್ಪತ್ತಿ ಆಗುತ್ತದೆ ಸಾಕಷ್ಟು ವೀರ್ಯಾಣುಗಳು ಹಾಳಾಗಿಬೆ ಗುಟಕದಿಂದ ಸಿಗ ಸಿಗರೇಟ್ ದಿಂದ
ಮತ್ತೆ ಅಂದ್ರೆ ಅವ್ರು ಮಧ್ಯ ಮಧ್ಯ ಮದ್ಯಪನ ಮಾಡ್ತಾರ ಸರ್ ಹಾಗೆ
ತ ಇದಿದೆ ಅಂದ ಅವ್ರನ್ನು ಜೀವನ ಬೇಗ ಕರೆದುಕೊಂಡು ಹೋಗಿಬ ಬಿಡ್ತದೆ ನೋಡ್ಸರ್ ಮೇಲೆ ಸ್ವರ್ಗಕ್ಕೆ ಬಾಗಿಲು ತೆರದಂತೆ ಅವರು ಹೆಚ್ಚಾಗಿ ಸೇವಿಸರೆ ಮತ್ತು ಹಾರ್ಟ್ ಅಟ್ಯಾಕ್ ಆಗುವ ಸಮಯ ಇರುತ್ತದೆ ಸರ್ ಸಿಗರೇಟ್ ಸೇರಿದರೆ ಮದ್ಯಪಾನ ಮಾಡಿದರೆ ಹೌದಲ್ವಾ ಈಗ ಒಂದು ಬ್ರ್ಯಾಂಡ್ ಅಂತ ಇರುತ್ತದೆ ಸರ್ ಅದನ್ನು ಅವರು ನೀಗಸ ಬಲ್ಲರ ಅಂತ ಹೇಳುತ್ತ
ಸ ಬರಬಸ ಸ ಕರೆಕ್ಟ್ ಸರ್ ಈವಾಗ್ಲೇ ಕೆಲವೊಂದು ಕಡೆಗೆ ಮನೆಯಲ್ಲಿ ಲ್ಲಿ ಮಾರಾಟ ಮಾಡೋುದನ್ನು ಸೇವಿಸ್ತಾರೆ ಸರ್ ಅದೆಲ್ಲ ಉಪಯುಕ್ತವಾಗುತ್ತಾ ಎಲ್ಲ ಉಪಯುಕ್ತ
ಏನು ಸರ್ ನೀವ್ ಹೇಳಿದ್ ಅರ್ಥ ಆಗ್ಲಿಲ್ಲ ಒಂದು ಇನ್ನೊಂದು
ಇಲ್ಲ ಸ ಸರಿ ಇವಾಗಲ ಕೆಲವೊಬ್ ಮನೆಯಲ್ಲಿ ಸೇವೆ ಇದು ಮಾಡ್ತಾರ ಸರ್ ಮನೆಯಲ್ಲಿ ತಯಾರು ಮಾಡ್ತಾರ ಸರ್ ಅವೆಲ್ಲಾ ಮದ್ಯಪಾನ
ಹೌದಸಾ ಮನೆಯಲ್ಲಿ ಮದ್ಯಪಾನ ತಯಾರು ಮಾಡಿದ ಅದನ್ನು ಕುಡಿಯೇ ಬರ್ಬೇಕು
ಸರ್ ಇ ಇ ನಾ ಹೇಳ ಸರಿ ಸರ್ ನಾ ಹೇಳ ಸ್ ಸ್ಪಷ್ಟವಾಗಿ ಕೇಳ ಸರ್ ಮೊದ ನೀವು ನೀವು ಜೋಶಿ ಕುಲ್ಗರ್ಣ್ ಸರ್ ತರ ಮಾತಾಡ್ತಾ ಇಲ್ಲ ಸರ್ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಸರ್ ನೀವು
ನಾನ್ ರೆಸ್ಪೆಕ್ಟ್ ಕೊಡ್ತೇನೆ ಸರ್ ನಾ ಒಬ್ಬ ಡಾಕ್ಟರ್ ಆಗಿ ಒಬ್ಬ ಪೇಷಂಟ್ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ನನ್ನ ಡಾಕ್ಟರ್ ಪದವಿಗೆ ಅಸಹನ್ ಮಾಡಿದಾಗ ಆಗ್ತದೆ ಸರ್ ನನಗೆ
ಸರ್ ಹಾಗಲ್ಲ ಸರ್ ಅಂದ್ರೆ ನಿಮ್ಗೆ ಇದ ಇಲ್ಲ ಸರ್ತ್ತೆ ಕೊರೋನ ಇಲ್ಲ ಸರ್ ನಿಮಗೆ ಅಂದ್ರೆ
ಕರೋನ ಇದೆ ಸರ್ ಕರೋನಾ ಇದ್ದಲ್ಲೆ ಎಷ್ಟು ವರ್ಷ ನಾನು ಡಾಕ್ಟರ್ ಆಗಿ ಆಗಿದ್ದೇನೆ ಸರ್ ನೀವ್ ಹೇಗೆ ಮಾತ ೀರಿ ಒಂದ್ ಸ್ವಲ್ಪ ಜ್ಞಾನ ಪ್ರಜ್ಞೆ ಇದದೆೆಯಾ ನಿಮಗೆ
ಜೋಶಿ ಕುಲ್ಕರ್ಣಿ ಅವ್ರು ತುಂಬಾ ಸ್ಪೆಷನ್ಸ್ ದಿಂದ ಮಾತ ಮಾತನಾಡಡ್ತಿದ್್ರರು ಸ್ವ ನಮ್ಮ ಹತ್ರ
ಇಲ್ಲ ಸರ್ ನಂದೊಂದ್ ಸ್ವಲ್ಪ ಮಾತುಗಳು ಸ್ಪೀಡ್ ಆಗಿರ್ತ್ತೆ ಯಾಕೆಂದ್ರೆ ನಾನು ಸಣ್ಣ ಮನೆಯಿಂದ ಹಾಗೇ ಬಂದ್ಬಿಟ್ಟಿದ್ದೇನೆ ಈಗಲೂ ಹಾಗೇ ಉಳಿದಿದ್ದೇನೆ ಯಾಕೆಂದ್ರೆ ಅದನ್ನು ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಳ್ಬೇಕೇು
ಇಲ್ಲ ಸರ್ ಓಕೆ ಸರ್ ಇಲ್ಲ ಇಲ್ಲ ಸರ್ ಸರ್ ಅದೇಶ್ವರ್ ಒಬ್ರು ಕೆಲವೊಬ್ರು ಡಾಕ್ಟರ್ ರ್ ಸರ್ ಅವಿಗೆ ಎಚ್ಾಗಿ ಬಂದಿದ್ದ ಕಾರಣಕ್ಕೆ ಅವರು ಎಲ್ಲೇ ಬಿದ್ದಿದ್ದ ಕಾರ ಕಾರಣಕ್ಕ ಆಗಿರ್ಬಹುದು ಅದೇ ಹುಗಳಿಂದ ಆಗಿರ್ಬಹುದು ಅಂತ ಹೇಳ್ತಾರೆ ಸರ್ ಮನೆಗಳಲ್ಲಿ ಆಗಿರ್ಬಹುದು
ಇಲ್ಲ ಸರ್ ಅದು ಬಿದ್ದಿದ್ದಕ್ಕೆ ಆಗುವುದಿಲ್ಲ ಅದು ಮತ್ತೊಬ್ಬರಿಂದ ಮತ್ತೊಬ್ಬ್ರಿಗೆ ಹರಡ ಏಡ್ಸ್ ಏಡ್ಸ್ ಅಂತ ಗೊತ್ತಿದೆಯ ಅಲ್ವಾ ನಿಮಗೆ ಏಡ್ಸ್ ರೋಗ ತುಂಬಾ ಅಪಾಯಕಾರಿ ಗೊತ್ತ
ಸರ್ ಈ ಎಚ್ ಐ ಬಂದಿರ ಅದು ಬಂದಿರದ ಕಾರಣಕ್ಕೆ ಾಗಿ ಅ ಸಂತಾನ ಕ್ರಿಯೆ ಮಾಡದಕ್ಕಾಗಿ ಬಂದಿರುತ್ತೆ
ಹೌದು ಸರ್ ಅದು ಸಂತಾನೋತ್ಪತ್ತಿ ಯಾರಗ ಆದ್ರೂ ಹೆಚ್ಚಾಗಿ ಇದೆ ಅಂದ ಅವರ ಮೇಲೆ ಸಂತಾನೋತ್ಪತ್ತಿ ಕ್ರಿಯೆ ಭಾಗದಲ್ಲಿ ತೊಡಗಿಸಿದರೆ ಅವ್ರದ ಎಚ್ ಐ ಏಡ್ಸ್ ಇವ್ರಿಗೆ ತಗುಲುತ್ತದೆ ಅದನ್ನು ಮಾಡಬಾರದು ಅವರು
ಸರ್ ಅದೇ ಡಿ ಎನ್ ಎ ಅದನ್ನ ಏನಾದ್ರು ಪರೀಕ್ಷೆ ಮಾಡ್ಬೋದು ಸರ್ ಅವ್ರದ ಡಿ ಎನ್ ಎ ಆಗಿರ್ಬಹುದು
ಈಗ ಅದು ಡಿ ಎನ್ ಎ ಮಾಡಿ ಬೇರೆ ಯಾರಿಂದ ಯಾರಿಂದ ಬಂದಿದೆ ಅಂತ ಗೊತ್ತಾಗುತ್ತದೆ ಸರ್
ಕರೆಕೊಂಡು ಬರ್ಬೇಕಂತ ಅನ್ಕೊಂಡಿದ ಸರ್ ಡಿ ಎನ್ ಎಸ್ ಚೆಕ್ ಮಾಡ್ತಾರಾ ಸರ್ ಅವ್ರದ್ದು
ಚೆಕ್ ಮಾಡ್ತೇವ್ರಿ ಸರ್ ಅದಕ್ಕೇನಿಲ್ಲ ಚೆಕ್ ಮಾಡ್ತೇವ
ಅದೆಲ್ಲ ರೀ ಪೂರ್ ತಗೊ ಕೊಡ್ತರರಿ ಏನ್ ಅದಕ್ಕೆಲ್ಲಾ ಅಮೌಂಟ್ ಬಾಳ ಖರ್ಚ ಆಗತ್ತ ಸ
ನೀವೇನ ಅಂತೀರ ಅದನ್ಸ
ಇಲ್ಲ ಸರ್ ನೀವ್ ಹೇಳಿದ ಸರ್ ಅಮೌಂಟ್ ಏನಾದ್ರು ಬಾಳ ಆಗ್ತ ಅಂತ ಅಂದ್ರೆ ಏನಾದ್ರು ನೋಡ ಸರ್
ನಾನು ರಿಪೋರ್ಟ್ ತೆಗೆದುಕ ಕೊಡುತ್ತೇನೆ ತೆಗೆದು ಕೊಡೋಕೆ ನಂದೇನನು ಇಲ್ಲ ಆದ್ರೆ ಡಿ ಎನ್ ಎ ಅದು ಸ್ಯಾಂಪಲ್ಸ್ ಕರ್ಬೇಕಾಗುತ್ತದೆ ನೀವು ಬರುವಾಗ ಅವರನ್ನೇ ಕರ್ಕೊಂಡು ಬಂಡರೆ ಬೇ್ ಆಗುತ್ತದೆ ಇಲ್ಲಿಾಂದ್ರೆ ಅವನ ಸ್ಯಾಂಪಲ್ ಗಳನ್ನು ತೆಗೆದು
ಸರ್ ನಾ ಹೇಳೋದ ಸ್ಪಷ್ಟವಾಗಿ ಕ ಸರ್ ಇಲ್ ಸರ್ ನಾ ಹೇಳ ಫಷ್ಟಟ್ ಐಕ್ಯ ಹತ್ರ ಸರ್ಲ್ಲ ಅಲ ಇಲ್ಲ ಇವಾಗ್ಲ ಹೆಚ್ಚಾವ ಆಗಿದೆ ಅಂತ ನೀವ್ ಹೇಳ್ರರು ಹೆಚ್ಚೆ ಬಿದೆ ಅಂತ ನಚ್ಚೆ ಬಿದೆ ಅಂತ ನಾ ಹೇಳ ಹೇಳನ್್ರಿ ನಿಮ್ಗ
ಹ್ಮ ಸರ್
ಹದು ಅದೇ ಅವರು ಹೊಲದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾರೆ ಮತ್ತ ಆಹಾರ ಆಹಾರ ಸೇವೆ ಸೇವನೆ ಮಾಡ್ತಾರೆ ಅದಕ್ಕೆ ಜ ಯಚ್ಚಾವ ಹೋಗಲ್ಲ ನಡದಕ್
ಇಲ್ರರಿ ಸರ್ ಒಂದ್ಸಲ ಅದು ಬಂದ್ರೆ ಮುಗುಲ್ ಹೋಯ್ತರಿ ಸರ್ ಎಚ್ ಅ್ ಏನ ಕೆಲಸ ಮಾಡಿದ್ರರು ಹೋಗುವುದಿಲ್ಲ ಅದು ಪರಕಿಲ್ಲ ಸರ್ ನೀವು್ ಹೊಲ ಗದ್ದೆ ಕೆಲ್ಸದಲ್ಲಿ ಏನಾದ್ರು ಮಾಡಿದ್ರರು ಅದು ಪ್ರಯೋಜನ ಇಲ್ಲ ಅದೇನಾದ್ರೂ ಏನು ನೆಗಡಿ ಕೆಮ್ಮು ಇದ್ದ ಹಾಗೆ ಅಲ್ಲ ಸರ್ ಅದು ಪರ್ಮನೆಂಟ್ ಒಂದು ಪರ್ಮನೆಂಟ್ ಸಿಕ್ಕ ಈಗ ಟ್ಯಾಟೋ ಹಾಕ್ತತಾರಲ್ವಾ ಕೈ ಮೇಲೆ ಈಗ ಕೈ ಮೇಲೆ ಟ್ಯಾಟೂ ಆತ ಅದು ಜೀವನ ಪರ್ಯಂತ ಟಾಟೋ ಇರುತ್ತದೆ ಹಾಗೆಯೆ ಸೈ್ ಏಡ್ಸ್ ಅವರಲ್ಲಿ ಇರುತ್ತದೆೆ ಅದನ್ನ ನಾನು ಗುಣಪಡಿಸೋದಕ್ಕೆ ಆಗೋುದಿಲ್ಲ
ನಾಕ ರೋಗಂಬರ್ತೇ ಸ ನಾಳೆ ನೋಡಿ
ಕೊಂಡ್ ಬಂದಿರ್ ಸರ್ ಕರ್ಕೊಂಡ್ ಬಂದ್ ಮೀಟ ಹಾಗೆ ಸರ್